ಹ ಇತಿ ವಿ ನೀ ಏನ್ ಮಾಡ್ತಾ ಇದ್ದೀರಾ
ನಾವು ಇದ್ವಿ ಚಾ ಕುಡುದ್ರ
ಹಾ ಕುಡಿದ್ವಿ ನೀವು
ನಾವು ಕುಡದ್ವಿ
ಈ ಹ ಪರೀಕ್ಷೆ ಚೆನ್ನಾಗ್ ಬರ್ತಿವಿ ನೀವ್ ಹೆಂಗ್ ಬರ್ದಿ ಏನ್ ಪರೀಕ್ಷೆ ಈಸಿ ಆಗಿತ್ತು ಆತ್ತ ಏನಾದ್ರು ಕಷ್ಟ ಆಯ್ತಾ
ಸೊ ಈಜಿನೂ ಇರ್ಲಿಲ್ಲ ತುಂಬಾ ಕಷ್ಟನೂ ಇರ್ಲಿಲ್ಲ ಪಾಸ್ ಆಗ್ಬೋದ ಅನ್ಸುತ್ತೆ
ಹೌದಾ ನಾವು ಅಷ್ಟೇ ಪಾಸ್ ಆಗ್ತ ಪಾಸ್ಸಾಗ್ ದು ದೇವರು ಕಾಪಾಡಿದ್ರೆ ಗೊತ್ತಲ್ಲ ಹ್ಮ್ ಅಯ್ಯೋ ಬಿಡಿ ನಿಮ್ ಪಕ್ಕದಲ್ಲಿ ಇವತ್ತು ಯಾರೋ ಕೂತಿ ಯಾರ್ ಕೂತಿದ್ರು
ಇವತ್ತು ನನ್ ಪಕ್ಕ ನನ್ ಗೆಳತಿನೇ ಕುಲ್ತಿದ್ಲು
ಹೌದಾ ಹ
ತುಂಬಾ ಚೆನ್ನಾಗಿತ್ತು
ಹ ಹೌದಾ ಹಾ ಓ ಸರಿ ಸರಿ ಬಿಡು ಆದ್ರೆ ಇದ್ರು ನೋಡ್ ಉಕೊಂಬರ್ದ ಬರದ್ಬಿಟ್ಟಿರ್ತೀರ
ಇಲ್ಲ ಅವರು ಬೇರೆ ಇದು ನಾವ್ ಬೇರೆ ಪ್ರಶ್ನೆ ಪತ್ರಿಕೆ ಇಬರ್ದು ಚೆ ಬೇರೆ ಬೇರೆ ಇತ್ತು ಆದ್ರೂ ಏನೋ ಗೆಳತಿ ಪಕ್ಕದದಲ್ಲಿ ಇದ್ರೆ ಒಂದ ಧೈರ್ಯ ಇರುತ್ತೆ ನಗ್ಕೊಂಡು ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ
ಹೌದಲ್ವಾ ನಂ ಹೌದು ಕ ಖಂಡಿತ
ಹೌದು ಸಮಯ ಹೆಂಗೋಯ್ತಂತಾನನೆ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಬೆಂಚಲು ನಮಸ್ ನೇತ್ರಿ ಅವರು ನೋಡ್ಕೊಂಡು ನಕ್
ಓಹೋ ಏ ನಂಗೆ ಲೈನ ಹೊಡಿ ಅಂತ್ತೈತ್ರ
ಅಲ್ಲ ಇನಂತ ಏನಿಲ್ಲ ಸುಮ್ಮ್ನೆ ಹಂಗೆ ಗೆ ಆಡ್ಕೊಂಡು ನಕೊಂಡಿದ್ವಿ ಚೆನ್ನಾಗಿತ್ತು ಅದು ಪರೀಕ್ಷೆ ಮುಗ್ದಿದ್ದೆ ಗೊತ್ತಾಗ್ಲಿಲ್ಲ
ಹಾ
ಅಂದ ಅ ಇನ್ನೊಂದ ಏನಂದ್ರೆ ಸ್ವಲ್ಪ ಪ್ರಶ್ನೆ ಪತ್ರಿಕೆನು ಸ್ವಲ್ಪ ಸುಲಭವಾಗಿತ್ತು
ಹ್ಮ ಅದೇನಪ್ಕೊಂಡ್ ಖುಷಿಯಾಗಿ ಬರಿಬೋದು
ಬಂದಿದ್ದು
ಹ್ಮ್ ಅಲ್ಲೇ ಏನ್ ಬರಿಯೋದ ಬೇರಿಯೋದು ಮ ಯೋಚನೆ ಮಾಡ್ಕೊಂಡು ಕುರ್ಬೇಕಾಗಿತ್ತು ನಮಗೂ ಒಂದ್ಸರಿ ಹಿಂಗೆ ಒಂದು ಪರೀಕ್ಷೆ ಫುಲ್ ಕಷ್ಟ ಬಂದ್ಬಿಟ್ಟಿತ್ತು ಓದಿರೋ ಕೋಷನೆೆ ಬಂದಿಲ್ಲ ನಾನ್ ಪೇಪರ್ ನೋಡ್ಕೊಂಡೇ ಅರ್ ರ್ದ ಗಂಟೆ ಕುತ್ಕೊಂಡ್ ಬಿಟ್ಟಿದ್ದೆ ಮತ್ತೆ ಏನೋ ಬರ್ದು ಬಂದಿದೆೆ ದೇವರು ಕಾಡಿದ್ದಾರೆ ಪಾಸ್
ನೀವ್ ಬುದ್ಧಿವಂತ್ರ ಬಿಡ್ರಿ ಪ್ರತಿ ಇದ್ರಲ್ಲೂ ಪಾಸ್ ಆಗ್
ಅಯ್ಯೋ ಹಂಗೇನ ಇಲ್ಲರೀ ತುಂಬಾ ಕಷ್ಟಪಟ್ಟ ನೀ ನೈಟ್ ಎಲ್ಲಾ ನಿದ್ದೇನೆ ಬರಲ್ಲ ನಂಗೆ
ಹೌದು ಬಿಡ್ರಿ ಭಯ ಆಗ್ತಾ ಇರುತ್ತೆ ಒಳಲ್ಲಿ ನಿದ್ದೇನೆ ಬರಲ್ಲ ರಾತ್ರಿ ತ್ರಿಯಲ್ಲ ನಾಳೆ ಪರೀಕ್ಷೆ ನಾಳೆ ಪರೀಕ್ಷೆ ಅಂತ ಹೆಂಗೋ ದೇವ್ರದಯೆಯಿಂದ ಇನ್ನು ಮೂರು ರು ಪ್ರಶ್ನೆ ಪತ್ರಿಕೆನ ಸುಲಭ ಬಂದು ದ್ರೆ
ಹ್ಮ್ ಹ್ಮ್ ಹೌದು
ಹಿಂಗು ಚೆನ್ನಾಗಿರುತ್ತೇರಿ
ಹ್ಮ್ ಖಂಡಿತವಾಗ್ಲೂ
ಮತ್ತೆನ್ ರೀ
ಮತ್ತೆ ಹೇಳ್ಬೇಕು
ಪರೀಕ್ಷೆ ಯಾವಗ್ರೀ
ಮುಂದಿನ ಪರೀಕ್ಷೆ ಸೋಮವಾರ ಇದೆ ನಿಮ್ದ ಯವಾಗಿದೆ
ಮಾಡಿದೀರಾ ಏನು
ಹ ಎಲ್ಲಾರೂ ನೀವು ಸ್ಟಾರ್ಟ್ ಮಾಡಿದ್ದೀರಾ
ಇಲ್ಲರಿೀ ಇನ್ನ ಇವತ್ತಿನ ಸ್ವಲ್ಪ ಸುಧಾರ್ಸ್ಕೊಂಡು ಮತ್ತೆ ಶುರು ಮಾಡ್ಬೇಕೇ್ರಿ
ಅದೇ ಅದೇ ಖ ಓದಲೇಬೇಕು ಹ್ಮ್ಮ್ಮ್ ಇಲ್ಲ ಅನ್ಏನು ಇಲ್ಲ
ಹೌದ್ರಿ ಈಗ ಪ್ರಶ್ನೆ ಪತ್ರಿಕೆನ ಒಂದ್ಸಲ ಕಷ್ಟ ಬಂದ್ಬಿಡತ್ಿ ಏನ್ ಮಾಡಕು ಆಗಲ್ಲ
ಹ್ಮ್ ಕೆಳ್ಸ ಇದ್ಯಾ
ಹಾ ಕೇಳ್ಸ್ತೇಿದೆ ಹೇಳ್ರಿ ನಿಮ್ ಮಳೆ ಬರ್ತಾ ಇದ್ರಿ ನಿಮ್ಗೆ
ನಮ ಮಳೆ ಏನಷ್ಟ ೇನಿಲ್ಲ ರೀ ನಿಮ್ಗೆ
ನಮ್ಗೂ ಬರ್ತಾ ಇದ್ದಾರೆ ಇಲ್ಲಿ
ಊದಾ ನಮ್ಮಗೆ ತುಂಪರು ಮಾಡಿ ಹ್ಮ್ ನರಿ ಮತ್ತೆ ಹೌದು ತಂಪಾಗಿರುತ್ತೆ ಈ ಬಿಸಿಲು
ಹೌದು ಬಿಸ್ಲ ಇದ್ರೆ ತಡ್ಕೊಳಕೆ ಆಗಲ್ಲ ರೀ ಇಂತ ಮಳೆ ಬಂದ್ರೆ ಸ್ವಲ್ಪ ವಾತಾವರಣ ತಂಪಾಗಿರುತ್ತೆ ನೆಮ್ಮದಿಯಾಗಿರ್ಬೋದು
ಹೌದೌದು ಖಂಡಿತ ಹದು
ಹ್ಮ್ ಮತ್ತೆ ನೀವು ಹಾಸ್ಟ್ಲ್ ಬಿಟ್ಟು ಹೋಗ್ತೀರಂತೆ
ಹೌದೌದು ಆಾಸ್ಟಲ್ ಬಿಟ್ಟ ಬಿಡ್ತನ್ಿ ನೀವು ಅಷ್ಟ ಏನಾದ ಆಚೆ ಇಲ್ಲದು
ಆಚೆ ಹೋಗ್ಬೇಕೇ್ರಿ ಸಾಕು ಇನ್ನೊಂದೇ ವರ್ಷ ಇದೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬೇರೆ ಇದ್ನ ಕಲ್ತ್ಕೊಬೇಕಲ್ಿ ಹ ಹೋದಕ್ ಕೆಲ್ಸ ಸಿಗ್ಬೇಕಂದ್ರೆ ನಾವ್ ಇಲ್ಲೇ ಆಶ್ರದಲ್ಲಿ ಇದ್ರೆ ಏನು ಗೊತ್ತಾಗಲ್ಲ ರೀ ನಿಮ್ಗೆ
ಹ್ಮ್ ಹೌದು ಏನ್ ಗೊತ್ತ ಹೊರಗಡೆ ಹೋದ್ರನೆ ವಾತಾವರಣ ಹೆಂಗಿದೆ ಏನು ಅಂತ ಗೊತ್ತಾಗುತ್ತೆ ಒಂದೇ ಹಾಸ್ಟೆಲ್ ಬೆಳದ್ರೆ ಒಬ್ರ ಏನ್ ಗೊತ್ತಾ ನಮ್ಗೆ ಯಾವಾಗ್ಲೂ ಅಷ್ಟೆ ಇವಾಗ ನಾವೊಂದು. ಸರ್ ಏದ ಒಂದು. ಒಳ್ಳೆ ಏಜಿಗೆ ಬಂದಿದ್ದಿವವಿ ಅಂದ್ರೆ. ನಮ್ಮನ್ ಒಬ್ಬರು. ಪ್ರೊಟೆಕ್ಟ್ ಆರಬಾರ್ದು.
ಹ ಹೌದು ಒಬರ ಮೇಲೆ ನಾವು ಇದಾಗಬಾರ್ದು ಅವಲಂಬನೆ ಆಗ್ಬಾರ್ದು ಹೌದ ಹೌದು ಈಗ ನಾ ಒಂದು ಹಟಲ್ ಇದ್ರೆಂಗಾಗುತ್ತ ಇಲ್ಲಿ ಏನಿದೆ ನಮ್ಗೆ ಅಷ್ಟೇ ಗೊತ್ತಿರುತ್ತೆ ಅಂದ್ರೆ ಇಲ್ಲಿ ಏನು ಐದು ಜನ ಒಂದು ರೂಮ ಅ ಎಷ್ಟು ನ ಇರ್ತಿರೋ ಅಷ್ಟೇ ಮತ್ತೆ ಒಡಗಿನ ಪ್ರಪಂಚ ಗೊತ್ತಾಗಲ್ಲ ಅದೇ ನಾವ್ ಸ್ವಪ ಆಜೇಏ ಇದ್ರಿ ಜನಗಳು ಹೆಂಗಿರುತ್ತೆ ವಾತಾವರಣ ಹೆಂಗಿರುತ್ತೆ
ಹ್ಮ್ ಹ್ಮ್ ಕಂಡಿತಾ
ಹೌದು
ತ್ತೆ ತ್ತೆ
ಹ್ಮ
ಹಲೋ ಕೇಳಸ್ತಾ ಇದ್ದ ಅನ್ರಿ
ರಿ ಹೇಳ್ರಿ ನಿಮ್ ಕೇಳ್ಸ್ತಾ ಇಲ್ವಾ
ಕೇರ್ ಸನ್ ನಿ ಮತ್ತೆ ಸಮಾಚಾರ ಹೇಳ್ಬೇಕ್ರಿ ನೀವ